ಯ ಏನ್ ಏನು ಮಾಡ್ತಿಲ್ಲ ಅಪ್ಪ ಸುಮ್ನೆ ಕುತ್ತಿದ್ದೆ ಚಾಕ್ ಕುಡೀಿತಾ ಕೂತಿದ್ನಾ
ಹ ಹಾ ನೀನ್ ಮಾಡಿದ್ದ ಚಾಯ್
ಹ ಚಾಯ್ ನಾವೆಲ್ ಮಾಡ್ತೀವಿ ನಾವೆಲ್ಲ ಹುಡ್ಗೂರಮ್ಮ ಮಾಡಲ್ಲ ನೀವಾದ್ರೂ ಹುಡ್ಗಿರ ಮಾಡ್ಕೊ ಕುಡಿ ಹತೀರಾ ನಾವ್ ಹಓಟೆಲ್ಲ್ಲಿ ಹೋಗ್ಿೂಡಬೇಕ ಹಬರ
ಅಲ್ಲ ಅಲ್ಲ ಹುಡುಗ್ರಾದ್ರೆ ಮಾಡ್ಬಾರ್ದಾ
ಮಾಡ್ಬೇಕು ನಾವು ಅದು ಇದು ಕೆಲ್ಸ ಮಾಡ ಬಂದಿರ್ತೀವಿ ಕಾಲೇಜ್ ಎಲ್ಲ ಹೋಗಿದ್ ಬಂದಿರ್ತೀವಿ ಫುಲ್ ಸುಸ್ತ ಇರುತ್ತಮ್ಮ ನೀವು ಹುಡ್ಗಿರ್ ಏನ್ ಮಾಡ ಮಾಡಲ್ಲ ಮನೇಲೆ ಕುರ್ತೀತಿರಾ ಮಾಡ್ಕೋ ಕುಡಿತೀರ ನಾವು ಮತ್ತೆ ಏನ್ ವಿಶೇಷ ನಮ್ಮನ್ನೆಲ್ಲ ಗೆಳೆಯಂದ್ರಲ್ಲ ನೆನ್ತ್ ಮಾಡಗ ಕಾಲ್ ನೋಡಿದೀರ ಮೇಡಮ್ ಅವರು
ಏ ಏನಿಲ್ಲಕ್ಕಾನೋ ಯಾಕೋ ಇವತ್ತು ತುಂಬಾ ನೆನ್ಪ ಆಗ್ಬಿಟ್ಟೆ ನೀನ್ ನಿಜವಾಗ್ಲುೂ ಅದ ಂದ್ರೆ ನಾನ್ ನಿನ್ ಕರೆ ಮಾಡಿದೆ ಈಗ
ಹ ಎಂತ ಡೈಲಾಗ್ ಕೇಳ್ತಿಯಮ್ಮ ಹ ಹಾ ಹಾ ಗೆಳತಿ ಏನು ಹ್ಮ್
ನಿಜವಾಗ್ಲು ನಂ ತುಂಬಾ ಅಲ್ಲಾ ನಿನ್ನನ್ ಮರ್ಯಕಾದ್ರ ಆಗತ್ತ ನನ್ನ ಬಾಲ್ಯದ ಗೆಳೆಯ ಅಲ್ವಾ
ಹ ಮರಿಯಕ್ಕ ಆಾಗಲ್ಲ ಅದೇ ನಾನೇ ನಿಮಗೆ ಕರೆ ಮಾಡೋಣ ಅಂತ ಯಾಕೆಂದ್ರೆ ನಮ್ ಊರಲ್ಲಿ ಜಾತ್ರೆ ಇಐತ ಮೂವತ್ ಸಲ ಬಂದಿದ್ದಲ್ಲ ನೀನು ಎಂ ಎಂಟು ದಿನ ಜಾತ್ರೆ ಇತ್ತಲ್ಲ ಎಂಟು ದಿನ ಇದ್ದಲ್ಲ ನೆನ್ಪ ಆಯ್ತಾ ಹ್ಞ ಅಜಾತ್ ಹ ಜಾತ್ ಚೆನ್ನಾಗಿತ್ತಲ್ಲಾ ಅದು ಹೆಂಗೆ ಗೊತ್ತು ಈ ಸಲ ಇಷ್ಟೋ ಅದ್ದೂರಿಯಾಗೆ ಇಷ್ಟು ವಿಜೃಂ ವಿಜೃಂಭಣೆಯಿಂದ ಮಾಡ್ತಾರ ಗತ್ತಾ ಜೊತ್ರೆನಾ ನನಗಂತೂ ಅದಕ್ಕೆ ಎ ಲ್ಲ ನನ್ ಗೆಳೆಯರು ಗೆಳೆತೀರ್ದ ಎಲ್ಲರಿಗು ಕರೆ ಮಾಡೋಣ ಅನ್ಕತದೆೇ ನೀನೇ ಕರೆ ಮಾಡದ ನಿನ್ಗೆ ಮೊದ ಅದುನೇ ಇದ ಹೇಳ್ತಿರೋದ್ ನಾನು
ಹೌದು
ಹೂ್ ಅದ್ ಹೆಂಗ್ ಮಾಡ್ ತಾರೆ ಅಂತ ಗೊತ್ತಾ ಎಂಟು ದಿನ ಇರುತ್ತಲ್ಲಾ ಎಂಟು ದಿನನುೂ ದೇವಿಗೆ ಒಂದೊಂದ್ ತರ ಅಲಂಕಾರ ಮಾಡ್ತಾರೆ ಒಂದಿನ ಹಣ್ಣಿನಿಂದ ಅಲಂಕಾರ ಮಾಡ್ತಾರೆ ಒಂದಿನ ವಿಳೆ ಲೆಯಿಂದ ಅಲಂಕಾರ ಮಾಡ್ತಾರೆ ಒಂದಿನ ದುಡ್ಡಿನಿಂದ ಅಲಂಕಾರ ಮಾಡ್ತಾರೆ ಇನ್ನ ಒಂದ ಪುಡ್ಸ್ ಅಂತ ಏನೋ ಅಂತಾರಲ್ಲ ಅದು ಆರೋಗ್ಯಕ್ಕೆ ಏನೋ ಒಳ್ಳೇದಂತಲ್ಲ ಅದು ಅದರಿಂದ ಅಲಂಕಾರ ಮಾಡ್ತ ಒಂದ್ರಂದ ಬೆಣ್ಣೆದ ಅಲಂಕಾರ ಮಾಡ್ತಾರೆ ಒಂದಿನ ಹೂವದಿಂದ ಅಲಂಕಾರ ಮಾಡ್ತಾರೆ ಒಂದು ದಿನ ಜೋಳ ಗೊತ್ತ ನಿನ್ಗೆ ಆದ್ರೂ ಇಲ್ಲ ಅಲಂಕಾರ ಮಾಡ್ತಾರೆ ಇಷ್ಟು ಒಂದ್ ಎರಡ್ ಸಾವಿರ ಜನ ಎಲ್ಲ ೇರ್ತಾರ ಈ ದೇವಿ ಪೂಜೆಗ
ಹಾ ಹಾ ನಿಜ ಕೇಳಕ್ಕೆ ಎಷ್ಟು ಸುಂದರವ ಅನ್ ನಾ ನೋಡಕ್ಂತ ನೋಟಕ್ ತುಂಬಾ ಚೆನ್ನಾಗಿರತ್ತೆ
ಹ್ಮ ತುಂಬಾ ಚೆನ್ನಾಗಿರುತ್ತೆ ನಿನ್ಗೆ ಕೊನೆ ಸಲ್ ಬಂದಾಗ ನೀನ್ ಬಾಳ ಖುಷಿ ಆಯತು ಅಂದಲ್ಲಾ ಈ ಸಲ ಇನ್ನು ಅದ್ದು ಏಗ್ ಮಾಡ್ತವ್ರೆ ಎಲ್ಲ ಫುಲ್ಲು ಹ್ಮ
ಹಾಗಾದ್ರೆ ಹೇ ಅಲ್ಲ ಕಣೋ ಅಲ್ಲ ನಾನು ಬರ್ತೀನಾಗಾದ್ರೆ ನಿಜವಾಗ್ಲುೂ ನನ್ ಜಾಚೆ ಅಂದ್ರೆ ತುಂಬಾ ಇಷ್ಟ
ಹ್ಮ್ ಅದಿಕ್ಕೆ ನಾ ನಿಂಗೆ ಕರೆ ಮಾಡದೆ ಗೊತ್ತಾ ಅದಿಕ್ಕೆ ನಾ ನಿನ್ ಕರೆ ಮಾಡಿದ್ದು ನಾನೇ ಮಾಡಣ ಅನ್ಕತ ಅದೆೆ ನೀನ್ ಮಾಡ್ದ ನನ್ ನೋ ಹೆಂಗ ಹೇಳ್ತಿದಿನಿ ನೀನ್ ಅದಿ ಕೂ ಅಂತೀ ಎಂತ ಹೇಳ್ತಿ ನೋಡರು ನೀನ್ ನನ್ ಪಡಿಬೇಕಂದ್ರೆ ಕೊಣೆ ಮಾಡಿ ಹ್ಮ
ನಿಜವಾಗ್ಲು ನೀನ್ನಂತೂ ನನ್ನ ನನ್ ಜೀವನದಲ್ಲಿ ಪುಣ್ಯ ಮಾಡಿದ್ದೀ ನಾನ ನಿಜ
ಹೌದೌದು ಮತ್ತೆ ಇನ್ನೇನ್ ಅದಕ್ಕೆ ಹೇಳ್ತಿದ ಆಮೇಲೆ ಒಂಬತ್ತು ದಿನ ಹೇಳದ್ನಲ್ಲ ಒಂಬತ್ತು ದಿನ ಜಲ ನಡೆಯುತ್ತ ಅಂತ ಒತ್ತು ಒಂಬತ್ ತರ ಊಟ ಇರುತ್ತೆ ಅಂದ್ರೆ ಮದ ಜಾಸ್ತಿ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಮಾಂಸದ್ದು ನಮ್ ಕಡೆ ಬಹಳ ಚೆನ್ನಾಗ್ ಮಾಡ್ತಾರಲ್ಲ ಮಟನ್ ಚಿಕನ್ ಮುದ್ದೆ ಬ
ಓಹೋ ನಿಜ ಬಾಯಲ್ ನೀರ್ ತರ್ಸ್ ಬಿಡ್ತಿದಲ್ಲ ಗೆಳೆಯ ನೀನು
ಇಲ್ಲ ಇಲ್ಲ ಬಾ ಅದ ಅಕ್ಕೆ ನೀನ್ ಕರೆಯಣ ಅಂತ ಮಾಡಿದ್ದೀನಿ ಮತ್ತೆ ನೀ ನೋಡು ನೀವ ಹೆಂಗ ಅಂತಿಯಲ್ಲ ಮ ಸಿ ಊಟ ಬೂಂದಿ ಪೈಸ ಅವರೆಳ ಕಾಳು ಊಟ ಮುದ್ದೆ ಹೆಂಗಿರುತ್ತ ಹೇಳೇಳು ಮುದ್್ದೆ ಜೊತೆ ಅವರ ಕಾಳ ಕೂಟ ಅಂದ್ರ
ಹಓ ಹಾ ತುಂಬಾ ಚೆನ್ನಾಗಿರದು ನಿಜವಾಗ್ಲೂ ನಿಜ ಇವಾಗ್ಲೇ ಬಂದ್ಬಿಡ್ಬೇಕು ಅನ್ಸ್ತೈತೆ ಗೊತ್ತಾ
ಕೇಸ್ಕೊ ಮೂರ್ನೇ ದಿನ ಹೋಳ್ಗೆ ಊಟ ನಾಲ್ಕನೇ ದಿನ ಹೊಡೆ ಊಟ ಹಿಂಗಿರುತ್ತ ಅಂತಂದ್ರೆ ಅವೆಲ್ಲಾ ತಿಂತಾದ್ರೆ ಹ್ಮ್ ಬಾಳ ಸಂತೋಷ ಆಗುತ್ತೆ ಬಿೂಡ ಆದ್ರರು ಆದ್ರರು ಅದೆ ಎಂತದ್ದ ಎಲ್ಲ ನಿಜ ಒಂದೊಂದ್ಸಲ ಹಳ್ಳಿ ಸೊಭವೂ ಇರುತ್ತಲ್ಲ ನೋಡಕ ಜಾತ್ರೆ ಏನು ಅಂತ್ದಲ್ಲ
ಇಲ್ಲ ನಿಜವಾಗ್ಲೂ ನಾನು ಒಂತ ಜಾತಿ ಬರ್ಬೇಕಂದ್ರೆ ತುಂಬಾ ಇಷ್ಟ ಪಡ್ತೀನಿ ಹೌದು ಯಾವಾಗ ಶುರು ಆಗುತ್ತೆ ಜಾಸ್ತಿ
ತಾರೀು ಶುರು ಆಗುತ್ತ ನಾನ ನಿಮ್ಮ ಹ ಹೇಳೋಣ ಒಂದ್ಸಲ ಕಳಸ್ತಾರೆ ನಾನು ಹೇಳಿದ್ರೆ ಕಳಸತ ಸರ್ ಎನ್ಬಿಟ್ಟು ಅಂತ ಅನ್ಕೊಂಡೆ ಆ ನಿನ್ಗೆಲ್ಬುಟ್ಟು
ಹಾ
ಹ್ಮ ಅದೇ ಏನು ಯೋಚನೆ ಮಾಡಂಗ ಇಲ್ಲ ಬಿುಡು ಕಳಸ್ತಾರ ಏನ್ ಕಳ್ಸ್ಲೇಬೇಕು
ಏನಂತೂ ನಮ್ಮಮ್ಮನ್ ತುಂಬಾ ಪ್ರೀತಿಿಯಾದ ಹುಳಗಲ್ ವಾ್ ಕಲ್ಸನ ಕಲ್ಸ್ತಾರೆ ಬಿಡ ಮಾ ಅಲ್ಲ ಏನಿದೆ ಹ್ಮ
ಚೆನ್ನಾಗಿರುತ್ತೆಲ್ಲ
ಹ ಹಾ ನಿಜನ ಅಂತೂ ತುಂಬಾ ತುಂಬಾ ಆತ ಆತ್ರದಿಂದ ಆ ವೈಟ್ ಮಾಡ್ತಿದ್ದೀನಿ ನಿಜವಾಗ್ಲು ನನ್ಗಂತೂ ಇವಾಗ ಬೇಗ ಬರ್ಬೇಕ ಅನ್ಸ್ತಾೈತೆ
ಆ ಜಾತ್ರೆಯಲ್ಲಿ ಎಲ್ಲ ಜೋಕಾಲ ಮತ್ತೆ ಜಾರ ಬಂಡಿ ಚಿಕ್ಕ ಮಕ್ಳ ಆಟಡೋಕ್ಕೆ ಮತ್ತೆ ಸಿಹ ತಿಿನಿಗಳು ಬಾದುಸಹ ಕಡಲೆಪುರಿ ಮೈಸೂರು ಪಾಕುರ್ ಜೀಲಿ ಹ್ಮ ಇದೆಲ್ಲಾ ಇರುತ್ತೆ ಬಹಳ ಚೆನ್ನಾಗಿರುತ್ತದೆಲ್ಲಾ ಇಷ್ಟ ಅಷ್ಟು ಬಿಸಿ ಬಿಸಿದಿರುತ್ತೆ ಆಗ
ಅಷ್ಟೊಂದು ಸಿಹಿ ಊಟ ಇರುತ್ತೆ ಸಿಹಿ ತಿಂಡಿ ಎಲ್ಲ ಇರುತ್ತಾ
ಹ್ಮ ಅದಿಕ್ಕೆ ನಾನ್ ನಿಂ ಹೇಳ್ತಿರೋದು ನಿನ್ಗೂ ಇಷ್ಟ ಅಲ್ಲ ಸಿಹಿ ತಿಂಡಿ ಅಂತ ನೆಕ್ಸ್ಟ್ ಬುಂದಿ ಮಾಡ್ತಾರ ನೆಕ್ಸ್ಟ್ ಆಟ ಆಡದೆಲ್ಲ ಇದಿರುತ್ತೆ ಸರ ಇರುತ್ತ ಆಮಕ ಬಳೆ ಇರುತ್ತಾ ನೆಕ್ಸ್ಟ್ ದೊಡ್ಡ ದೊಡ್ ಜಾತ್ರೆ ಇರುತ್ತಾ ಅದು ಫುಲ್ಲು
ಹ್ಮ ನನಗೂ ಆಟ ಆಡೋದಂದೆ ತುಂಬಾ ಇಷ್ಟ ನಿಜವಾಗ್ಲುೂ
ಹಓ ಮತ್ತೆ ಅದು ಬಾಳ ಚೆನ್ನಾಗಿರುತ್ತ ತುಂಬಾ ಸಂತೋಷ ಇರುತ್ತೆ ಈಗ ಏನೋ ಒಂದು ಏನೋ ಟೆನ್ಷನ್ ಇರುತ್ತತ್ ನೋಡಿ ಈಗ ನೀನ್ ಸ ್ರೆ ಯೋಸ್ನೆ ಅವಳು ಈಗ ಓದೋದು ಬರಯೋದು ಎಕ್ಸಾಮ್ ಇದೆಲ್ಲಾ ಇಂಥದೊಂದ್ ಜಾತೆರೆಗ್ ಹೋಗ್ಬಿಟ್ರೆ ಆದದ್ರರು ಸೊಬಗೆ ಬೇರೆ ಅದು ಎಷ್ಟು ಖುಷಿಯಿಂದ ಇರ್ಬೋದ ಅಂದ್ರೆ ಏನಪ್ಪ ಎಷ್ಟು ಚೆನ್ನಾಗೈತೆ ಹಂಗಗೆ ಹೆಂಗೆ ಅಂತ ಅನ್ಬೋದು ನೀನ್ ಮನ ಫುಲ್ ಅದ್ರಲ್ಲೇ ಮುಳಗೋಯ್ತಯಾ ಅದಿ ಏನ್ ಗೊತ್ತಾ ನನ್ಗೆ ಇನ್ನೊಂದು ಇ ಐತೆ ಯೋಚನೆ ಈಗ ನಮ್ಮ ಮಕ್ಕಳ ಹಾಗು ಸ್ಯಾರಿಯನ್ನು ಸರಿ ಕೊಡ್ತಾವ ನಾವು ಸ್ಯಾರಿ ಮದ್ುವೆಗೆ ಈಗ ನಾನು ಇನ್ನ ಬಾಯದ್ ಗೆಳತಿ ಎಲ್ಲ ನನ್ಗೂ ಒಂದ್ ಸ್ಯಾರಿ ಕೊಡ್ಸ್ತೀವಿ ನೀನು ಅವ್ಳು ಒಂದ ತರ ಹಾಕಳಿ ಫೋಟೋಸ್ ಎಲ್ಲ ತಗೋೋಣ ಎಲ್ಲ ಲೈಟಿಂಗ್ಸ್ ಇಗತ್ತೆ ಊರ್ ತುಂಬಾ
ಓಹೋ ನನ್ಗೂ ಇಷ್ಟ ಆಗ್ತಿದೆ ನನ್ಗೂ ಹಾಗ ನನ್ಗೂ ಕೊಡಸ್ತೀ ಆ ಸೀರೆ
ಹ್ಮ ಅದಿಕ್ ಹೇಳ್ತಿರೋದು ಸಮಯ ಸಿಕ್ಕಾಗ ಬಂದಿ ಸಿಗು ನನ್ಗೆ ನಾನನ್ಾಗ ನಿನ್ ಕೊಡ್ಸ್ತೀನಿ ನಿನ್ ಕೊಡ್ಸ್ತ ಇನಕ್ಕ ಆಗುತ್ತೇಳು ನನ್ ಬಾಲ್ಯದ ಗೆಳತಿ ನೀನು ನೀನ್ ಬಿಟ್ಟು ಹೆಂಗ ಹೇಳ
ವಾಗ್ಲುೂ ನನ್ ಗೆಳೆಯ ನನಗ್ ಸೀರೆ ಕೊಡಸ್್ತಾ ಅಂದೇವ್ ತುಂಬಾ ಖುಷಿ ಆಗ್ತಿದೆ ನನಗಂತ ಜಾತ್ರೆಗಂತೂ ಅದೇ ಸೀರೆ ಹಾಕಂತೀನಿ
ಹ್ಮ ಅದೇ ಹಾಕೋಬೇಕು ಮತ್ತೆ ಹ್ಮ್ ಹ್ಮ್ ಅದೇ ಹಾಕೋಬೇಕು ಮತ್ತೆ ಎಲ್ಲ ನಾನು ಪಂಚೆ ರೇಷ್ಮೆ ಪಂಚೆ ಇದೆಲ್ಲ ಹಾಕೋತೀನಿ ಫೋಟೋ ಎಲ್ಲ ಚೆನ್ನ್ ತಕ್ಕಳದ ನಮ ಫ್ಯಾಮಿಲಿ ಜೊತೆ ನಮ್ ತಮ್ಮನ ಇರ್ತಾನೆ ನಮ್ಮ್ ಅಪ್ಪ ಅಮ್ಮ ನಮ್ ಸಂಬಂಧಿಕರೆ ಎಲ್ಲಾ ಬಂದಿರ್ತಾರೆ ಮತ್ತೆ ಮನೇಲ ಎಷ್ಟೊ ಒಂದಂತರ ಅಡ್ಗೆಗಳು ಮಾಡ್ತೀವಿ ನಾವು ಅವತ್ತು ಅನ್ನ ಸಾಂಬಾರ ಹೋಳ್ಗೆ ಪಾಯಸ ತುಪ್ಪ ಮತ್ತೆ ಬಜ್ಜಿ ಹಪ್ಳ ಮತ್ತೆ ಬಾದ್ ಪುರಿ ಜಿಲೇಬಿ ಇದೆಲ್ಲಾ ಮನೇಲ್ಲೂ ಎಷ್ಟೊಂದು ತರದ ಊಟ ಎಲ್ಲಾ ಇದು ಉಪಚಾರ ಮಾಡ್ತೀವಿ ಅವತ್ತಲ್ರರು ಬಂದಂತ ಸಂಬಂಧಿಕ ಲ್ಲ ನಾವು ಹ್ಮ್ ಅದೇ ಹ್ಮ ಇಷ್ಟೊಂದು ಅದಿ ೇ ನಾನೇ ಕರೆ ಮಾಡೋಣ ನೆನ್ತ್ ಮಾಡ್ಕೋತಿದ್ದೆ ಅಷ್ಟು ನೀನೇ ಕರೆ ಮಾಡ್ದೆ ನನ್ನೆ ಯಾವ ರು ಅನ್ಕತರ್ತಿ ಕರೆ ಮಾಡೋಣ ಅಂತ ಅ ಅಷ್ಟಲ್ಲಿ ನೀನೇ ಮಾಡ್ಬಿಟ್ಟಿರ್ತೀಯ ಕರೆನಾ
ನೋಡ್ ನೋಡ್ ನಾನ್ ನಿನ್ ಮನ್ಸಲ್ಲಿರೋ ಮಾತ್ ನನ್ಗೆ ನನ್ ಗೊತ್ತ ಗೊತ್ತಾಯ್ತ ಅದಕ್ಕೆ ನಾನೇ ಮಾಡಿ ನನ್ ಕರಿ
ನೋಡುದ ನಿನ್ಗೆ ನನ್ ಮನ್ಸಲ್ಲಿರೋ ಮಾತು ಎಷ್ಟು ಹೋಗಿದಿರ್ ಗೊತ್ತಾಗ ನೋಡ್ ನಿನಗೆ ಅಂತ ಅನ್
ಹೇಗಾದ್ರು ನೀನ್ ನನ್ ಗೆಳಯ ಅಲ್ವಾ ಪ್ರೀತಿಯ ಗೆಳೆಯ ಅದಕ್ಕೆ ನನ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಿನ್ ಮಂ
ಹ್ಮ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆದ್ರೂ ಇಬ್ರು ಒಂದೇ ಕಲೆ ಚಲಿದ್ರೆ ಇನ್ನ ಚೆನ್ನಾಗಿರೋದು ನಮ್ ಬಾಂಡಿಂಗ್ ನಮ್ಮ ಗೆಳೆತನ ಇನ್ನ ಅದ್ಭುತವಾಗಿರೋದು ಎಲ್ಲಾರ್ಗೂ ಅದೇ ಹೊಟ್ಟೆಕ್ಕಿತ್ತು ಸ್ವಲ್ಪ ಏನೋ ಇವ್ರ ಇಷ್ಟೊಂದ ಚೆನ್ನಾಗವ್ರೆ ಹಂಗೆ ಹಿಂಗೆ ಅಂತ
ನಾವ್ ಶಾಲೇೆಯಲ್ಲಿ ಓದಿದ್ದ್ ಓದ್ತಿದ್ದಾಗ ಎಷ್ಟೊಂದು ಓ ಇಚ್ಚತ್ತಲ್ವ ನಮ್ ಸ್ನೇಹಿತರಿ ಬೇರೆವ್ರಿಗೆಲ್ಲಾ
ಹ್ಮ್ ಏನಪ್ಪಾ ಇವರು ಇಷ್ಟೊಂದು ಚೆನ್ನಾಗಿರ್ತಾರೆ ಹ್ಮ ಹ ಆ ಹಂಗೆ ನಿನ್ನ ರ ಬೇರೆಯವ್ರ ಜೊತೆ ಮಾತಾಡ್ ಬಿಟ್ರೆ ನಾನ್ ಬೈತೀೇ ನಿನ್ ಯಕಕ್ ಮಾತಾಡ್ತೀಿ ನೀನ್ ಅವ್ರ ಜೊತೆ ನನ್ ಜೊತೆ ಅಷ್ಟೇ ಮಾತಾಡ್ಬೇಕು ಹಂಗಗೆ ಹಿಂಗೆ ಅಂತೆ ಎಲ್ಲ ಅಂತಿದ್ದೆ
ನೀನ್ ತುಂಬಾ ಕೋಪ ಮಾಡ್ಕೊಂತಿದ್ದೆ ನಿ
ಹ್ಮ ನನಗ ಅದೆಲ್ಲಾ ನಿಂಂತ ಮಾಡ್ಕೊಂಡ್ರೆ ಏನೋ ಒಂತರಾ ಕಾಮಿಡಿ ಕಾಮಿಡಿ ಅಂತ ಅನ್ಸತೆೆ
ಹೌದು ಅದಂತೂ ತುಂಬಾ ತಮಾಷೆ ಅಂತೂ ತಮಾಷೆ ನಿಜವಾಗ್ಲುೂ ಅದು
ಹ್ಮ
ನನ್ ನನಗಂತೂ ತುಂಬಾ ಖುಷಿ ಬರುತ್ತೆ ಅವಾವಾಗಾವಾಗ ನೆನಪು ಮಾಡ್ಕೊಂಡ್ರೆ ಸಿಹಿ ಎಲ್ಲ ಸಿಹಿಯಾದ ಪರಿಚಯಗಳು ಇವು ಇವು ಎಲ್ಲಾ ನೆನಪುಗಳುಬಾ
ಹ್ಮ್ ಇರುತ್ತೆ ಬಿಡು ಇದ್ ಹಿಂೇ ಇರ್ಲಿ ಮುಂದಕ್ಕೂ ನೆಕ್ಸ್ಟ್ ನೀ್ ಮದ್ವೆ ಆದ್ಮೇಲೆ ಹಿಂಗ್ ಬಿಡ್ಬಾ ಬುಡಬಾರ್ದು ನಮ್ ಗೆಳೆ
ಏ ಯಾವಾಗ ಸಾಯೋವರ್ಗು ನಮ್ಗೆಲ್ತಾನ ಹೀಗೆ ಇರತ್ತೆ ನಾನಂತೂ ಮಾತ್ಕೊಡ್ತಿದ್ದೀನಿ ಗೆಳೆಯ ನೋಡ್ಕೊ
ಹೌದೇನು ನಮ್ದ ಹಿಂಗಗೆ ಉಳಿಯುತ್ತಪ್ಪ ಆಮೇಲ್ ಮದ್ವೆ ಆದ್ಮೇಲೆ ಏನ್ ಬೇಡಪ್ಪಾ ಬೇಡ ವ್ರೇ ನಮ್ ಗಂಡ ಮಾತಾಡ್ಬಡ ಅಂದವ್ ಹಂಗ ಇಲ್ಲ ಅಂದಂಗ ನಿಮ ಗುನೂ ಪರಿಚಯ ಮಾಡ್ಕಟ್ಟ ಇ ಅವ್ರ್ದು ಅವ್ರ್ದು ನಮ್ದು ಚೆನ್ನಾಗಿರುತ್ತಲ್ಲ ಅನ್ಕಳಲ್ವಲ್ಲ ಅವರು ಹಂಗಗೆ ಹೇಳಿದ್ ನವು ಮತ್ತೆ ಯಾವಾಗ ಮದ್ವೆ ನಿಂದು
ಇಲ್ಲಾ ಕಣೋ ಇನ್ನುೂ ಇನ್ನು ಏನು ಶುರು ಮಾಡಿಲ್ಲ ಮದುವೆ ಬಗ್ಗೆ ಯಾಕಂದ್ರೆ ಅವರು ಮನೆಯವರೆಲ್ಲ ಯೋಚನೆ ಮಾಡ್ ಮೊದ್ಲು ಏನಾದ್ರು ನೌಕ್ರರಿ ಮಾಡ್ಲಿ ಆಮೇಲೆ ಮದ್ವೆ ಮಾಡ್
ಹ ಹಂಗಗೆ ಹೇಳ್ತಿದೆ ಮೊದಲು ಉದ್ಯೋಗವ ಅದೇ ಬಿಡು ಹೆಣ್ಮಕ್ಳು ಅವ್ರ ಮೇಲೆ ಅವ್ರ ಕಾಲ್ಮ ಮೇಲೆ ಅವ್ರು ನಿಂತ್ಕೊಂಡ್ಮೇಲೆ ಏನು ಆಗುತ್ತಾಗ
ನಿಮ್ದು ನೀನು ಏನಾದ್ರು ನೋ
ಇಲ್ಲ ಇಲ್ಲ ಹಂಗೆ ಮಾಡಕತ್ತ ಒಂದ್ ಸ್ವಲ್ಪ ಕರ್ಸಿಗೆ ಎಲ್ಲ ಬೇಕಲ್ಲ ಮನೆೇಲಿ ಕೇಳಕ್ಕಾಗಲ್ಲ ಇಷ್ಟುುದ್ದಾಗಿ ಮನೇಲಿ ಕರ್ಿಕೆ ಕೇಳ್ತಿೀವಿಂದ್ರೆ ನಮ್ಗೆ ನಚೆದ್ಬೇಕೇಕಾಗುತ್ತೆ
ಹೌದು ಹುಡ್ಗಿರಾದ್ರು ಕೇಳ್ರರು ಏನು ಅನ್ಕೊಳಲ್ಲ ಆದ್ರೆ ಹುಡ್ಗರು ಕೇಳ್ರೆ ಅವರೇ ಒಂತಲ್ಲ ನೋಡ್ತಾರೆ
ಹ್ಮ್ ನಮ್ಗ ಅವರು ಏನ್ ಅನ್ಕೊಂಡಿಲ್ಲ ಅಂದರು ಬಿಡು ಮಕ್ಳ ಹಂಗೇಏನ್ ಅಂದಕೊಳ್ಳಲ್ಲ ಬಿಡು ಮಕ್ಳ ಅಂತ ಕೊಡ್ತಾರೆ ಅದು ಇನ್ನು ಒ್ ಸಾವರ ಅ ಬಟ್ ಆದ್ರ ಕೇಳಕ್ ನಮ್ಗ ಒಂಥರ ಆಗುತ್ತಲ್ಲ ಅವ್ರಿಗೆ ಊರಾಗಿ ಹಂಗಾಗಿ ಕೇಳಕ್ ಹೋಗಲ್ಲ ಅಷ್ಟೇ ನಾವು ಹ್ಮ್ ಆದ್ರೂ ಬುಡಮ್ಮ ನೆನ್ಪಾ ಸರಿ ಮತ್ತೆ ಕರೆ ಮಾಡ್ತೀನಿ ಅಮ್ಮ ಯಾಕೋ ಕಾಲ್ ಮಾಡ್ತವ್ರೆ
ಹ ಸರಿ ಆಯ್ತು ಕನೋಬಾಯ್
ಹ್ಮ ಬಾಯ
ಹ್ಮ್